ಯ ನಿಮ ಪೈಂಡ್ಸ್ ಅಲಿ ಮತ್ತತ್ಗತೀನಿ ಫುಲ್ ಡೇಮಂದ್ಸಂದ ಮೋ ಮಾಡ ಬೈ ಎಕ್ ಮ ತೋ ನ ಒಲ್ಲೇ ಬ್ಯಾ ನ ಅದ ನಿಮ್ಮ ಕಾಪಾರಲ್ಲ ನಾವು ಕಪರ್ -ಹ -ನ ಯಡ್ ಅದೇ. ರಿಜನ್ ಅದ ಅದ ನೆಲ್ಲ ಕಿಬರು
ಇಕಡೆ -ಬ್ರೋ -ಅಕಡೆ ಎಲ್ಲ ಬ್ರೋ ಇಡೆ ಇಕಡೆ ಮಾತಾಡ ಇವರು ಆಯ್ತ ಒಂದ್ ಹತ್ ನಿಮಿಷ ಆಗದ ಆ ಕಡೆ ಮಾತಾಡ್ಿಕ ಅಂತ ಕುೂತ್ ಬಿಡಿ ಇರು ನಾ ಕೇಳಲ್ ನಿಮ್ಗ
ಬೈ ಬೈ ಎಡ್ಮಿಶನ್ ಡಿಗ್ರಿ. ಹ ಒಂದು ಮೆಕನಿಕಲ್ ಇಂಜನ್ ಷನ ಮೆನಿಕಲ್ಂ ಮುಗಿಶ್ರೀ ಮತ್ತೆ. ಬಿಕಮ್ ಮಾಡಣ್ಣಯಾಗ ಬಿಕ ಹ್ಮ ಬಿಕಾಮದಾಗ ಏನಿರ್ತದೆ. ಅವನಿಗೆ ಗೊತ್ತಪ್ಪ ಏ ಏನಿರ್ತಲ ಬಿಬಮ್ದಾಗ. ಏ ಹಕ್ರ ನಾವ ಎಕ್ಸಾಮ ಎಷ್ಟತ್ತು ನಾವ. ಹಾಕರ ನ ಮನೆಂತ ಮನೆ ಕುಂತ. ಹುಷಾರ ಇಲ್ಲಲ್ಲ ಹಂಗ ಹಾಂಗಾ. ಇಲ ಎಕ್ಸಾಮಂಪರ್ ನ ಎಕ್ಸಾಮಪ
ಹ್ಮ್ ಹ್ಮ್ ಹಲೋ ಹ ನಂಬುದನ್ ಫೀಸ್ ಕಟ್ಟಬೇಕ. ಸಾಲ ಕೂಡೂ.
ಬೈ ನಂದೆ .
ಎಪ್ಪತ್ ಸಾವಿರ ಬಾಯಿ. ನಿಮ್ಮ ಅಪ್ಪೇನ ಎರಡು ದಿನದಾಗ ಆಕ್ತಾನ.
ಬಯ ಹಾಗಗಿದ್ರ ಎಲ್ಲಿ ನ್ಬೇಕಲ್ಲ ಸಾಲ ನಮ್ದೇನ ಹಕದನು. ಹ ಯಾವ. ಯಪ್ಪಾ ಇದುಗಳ .
ತಿಂಗಳ ಇಪ್ಪ
ತಿಂಗ್ ತಿಂಗಳ. ಹ ಇಪ್ಪ ಸರ್ ಎಲ್ಲಿ ಬರ್ತ.
ಮತ್ತೆ ಎಷ್ಟು ಬರ್ತ ಆಟೋ ಹೊಡ್ಯೋದು.
ಹ ಹುಡುಗರಿ ಇರೋದೇ ಹತ್ತು ಜನಾರಾರ ಹ. ತ್ತರ ದಿನ.
ಹತ್ತು ಜನ ಒಬ್ರಿಗೆ ಹದ್ನೈನೂರ.
ಅಯ ಎಲ್ಲಿದ್ದನ್ ಮರ ಸಾರಪತತನ ಒಬ್ರಿಗೆ. ಹದಿನ ಇಲ್ ಕೊಡ್ರ ಹೇಳಿ ಯಾರು ಕೊಡದಿಲ್ಲ ಸಾವಿರ ರೂಪಾಯಿ.
ಅಷ್ಟು ಹುಡುಗರ ಅವೆನ.
ಹಾ. ಅತ್ತು ಸಾವಿರ ರೂಪಾಯಿ ಮೆಗಾ ಅಲ್ಲಿ. ಎಲ್ಲ ಎಲ್ಲ ಅದನ್. ಹುಡುಗರಿ ಕಮ್ಮ ಬಿಡಾಕ್ ಹೋಗತದ ಮನ ಬಿಡಾಕ್ ಬ ಬಿಡಕ್ ಬರ್ತ .
ಹೊರ ದಿನ ಒಂದ್ ಸಿಗ್ತಾವ ಹೆಂಗೆ. ಹೊರಗನು ಸಿಕ್ತವ.
ಎಂಗೇಜ್ ಅಂದ್ರ ಈಗ ಸಹಾಯ ಇರ್ತಲ್ಲಸನ್ ಬೇರೆ. ಎಂಗಜಿಗೆ.
ಅದು ಬಿಟ್ರ ನಂಬರ್ ಸಿಗತಿಲ್ ದಿನಕ್ಕ ಒಂದ್ರ.
ಹ ಮತ್ತ ನಂಬರ ಸಕ್ಕ್ರದ ಆಯ್ತ ಪೆಟ್ರೋಲ್ ತಪ್ಪ ಅ ಡೀಸೆಲ್ಗತೆ ಅದಕ್ಕೆ. ಆಯ . ತಿಂಗಳಿಗೆ ಹತ್ತು ಸಾವಿರ ಉಳದ್ರ. ಎಂಟನ್ ಎರಡ ಸಾವಿರ ರೂಪಾಯಿ ಕಂತೆದದ ಆಡಕ್. ಆಗ್ಬಡ್ತೆ. ಹ ಚಲೋಗದೇ. ಈ ಚಲ ತೊಂಡು ಆಟೋ ಎಷ್ಟ ಎಷ್ಟ ತಗೊಂಡೆಂದು. ತಗೊಂಡಡಿ ಒಂದ ವರ್ಷ ಆಯತ . ನ ಬಿಬುದು . ಬ್ಯಾಷಡ ಬಿ ದ್ಯಾಶಲ್ಲ ಇದೆ ಮತ್ ಲಡ ಮಾಡದ ಆಕಿ ಕಾರ್ ಉಳ್ಕತಿರ್ತಾರಲ್ಲ ಅಷ್ಟಿಗೆ ಕುತ್ಕಂದಾಗ
ಮೂರ್ ಮೂರ್ ಸಾವಿರದ ದಿನ ಮೂರ ಸಾವಿರ ಮಾಡ್ತದ ಅದು
ಹ್ಮ ಇಲ್ಲಿ ಬರ್ಲ ಸರಿ ಬ ಲಗ್ನ ಲಂಗಡಂದ್ರ ಅಂಗ ಬರ್ಲ ಬಲ್ಲಿ ಲಗ್ನದ ಸಸ ಮುಸ್ತಾರ ಮಜಿ ನಮ ನಮ್ ಬಲ್ಲಿಯ ಆಟ ಸಲ ನಿಮ್ಮಂಗ ನಿಮ್ಮಂಗಲ್ಲಿ
ಕಷರ್ಮಸ್ತ ರಲಿ ಶಾಪ ಗಲ್ಲಗಣ ಕಷರ್ಮಸ್ತ
ಹ್ಮ್ ಹ್ಮ್
ಆಟ ಮೋಗ ಸಿಲ್ಲ ಲಗ್ಂದ್ರಾಗ ಗೊತ್ತು ಊರಿ ಇರ್ತ ಲಗನ್ಗಳು ಊರಾಗ
ಹ್ಮ್
ಲಗನ ಒ ಹೊರಗಿದ್ರ ಅಂದ್ರ ಮತ್ತ ಗ ಮುಂಚೆ ಹಂಗ ಇದಿರ್ತಲ್ಲ ಬಡ್ ಸಮಯ ಬ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಅದು ಕೇಟ ಆತಲ್ಲಿ
ಬಾಳ ವಜದ ಬೇನ ಅ್ದ
ಹಡು
ಇತಜ್ಜ ಇತದೆ ಹೊಲ ಇಲ್ಲತ್ತ ಕುರುಮರ ಇರದೆ ನ ನಾ ಕುರಕದ
ಅದಷ್ಟೇ ಮಾಡ್ತಾರ ನು
ಹ್ಮ ಮತ್ತೆ ನಾಲ್ಕುವರೆ ಒಂದು ಐದುವರೆ ಕರದು
ಯದೋ ಇದು
ಹ ನಮ್ಮ ಆಯಿ ಇದೊಂದು ಒಂದ್ ಎಕರೆ ಅದ ಅದೊಂದು ಸೇರಿ ಐದು ಎಕರೆ ಅದ
ಹ್ಮ್ ಐದಕ್ರೀ ನಾವು ಮತ್ತೆ ಯಾವ ಆಕ್ಯಲ್ಲಿ ನೀವೇನು
ಏ ಇಲ ಮರೈಕ್ಕ ಎಲ್ಲ ಯಾಕ ಮತ್ತೆ ಇಲ್ಲ ಬಂದಿರಲ್ಲೇ ಅಪ್ಪ
ಕನ್ ಸತಿ
ಸಾತ್ಪಡದೆ ಬೆಡದ ಬಂತಿಲ್ಲ
ಈಗ ನಾ ಬಿತದಕ್ಕೆನ್ ತಿನ್ನ
ಬಂತು ಬರ್ಲಂದ್ರೆ ಅದ ಕಟ್ಟಬಕ್ಕಳಂದ್ರೆ
ಮತ್ತ ಈಗ ಮೆಸೇಜ್ ಬಂತ ಬಳಂಗತ್ತು ಏನು ಅಂತ ಅಸ್ತೆ
ಹ್ಮ್ ಹ್ಮ್ ಬದಲ್ ನಂದು ಮೊದಲೊಂದು ಹ್ಮ್ ಹ್ಮ ಎ
ಟ ಬಿದ್ದಿರ್ತ ನೋಡ್ ಎಷ್ಟ ಆದ ಅಂದಲ್ಲ ಎಷ್ಟು ಆದ ಅಂತಲ್ಲ
ಎರಡು
ಆಯ್ತು ಅವ್ರಸ ಬೀಳ್ತವ ನೋಡ ಬರ ಈ ನಾಳೆಗಡೆ ಬೀಳ್ತಾವ ನೋಡ್ ಅದ ಅದ್ರದು ಬರಲ್ಲ ಟಾಸ್ಕ್ ಬ್ಯಾರ ಅದ್ ಕೊಡ್ಲತನ ಅದ್ ಬಂತ ಅಂದ್ರೆ ಓದೋದ್ ಕೊಡ್ಲತನ ಓದ ಏನ್ ತನ್ನೆ
ನಮ್ ಕಾಕಂದಗದಿ ಹೆಂಗಾರ ಮಾಡ್ರ ಇತ್ ನ ಬೋಲೆ ಬಳ್ಣ ಬೀಡದವ ನ ವೇೇಳದನಾವ ಕೂಡ
ಹ ಹ ಒ ಒಂದ್ ತಾಸ ಮಾಡದ ಅಲ್ಲಪ್ಪ ಅದು ಒಂದ್ ದಿನ ಚೆಂದ ಮತ್ತೇನಾ ದಿನ ಆರ ಏಳು ತಾಸು ಮಾಡದು ಇದ್ರಂಗಿಲ್ಲದು ಅದು ಓದ್ಬೇಕಕ್ಂದ್ರೆ ಒಂದೇ ಓದುದಿಲ್ಲ ಒಂದ್ ಹತ್ತು ಹತ್ತು ಪ್ಯಾರ ಓದ ರು ಒಂದ್ ಟಾಸ್ಕ್ ಮುಗ್ದಂಗ ಅದು ಅದಕ್ ಬರೀ ಹತ್ತು ರೂಪಾಯ ಹದ್ನೈದು ರೂಪಾಯಿ ಕೊಡತಾನ ಅದಕ್ಕೆ ಬಿಟ್ಟ ಅದಕ್ಕೆ ಬಿಟ್ಟ ಬಿಟ್ಟೀಿನಿ ಇಲ್ಲಾಂದ್ರ ನಾ ಬಿಡ್ತೀನ್ ಏನಂತ ಈಜದುು ಅಂದ್ರ
ಹ್ಮ್
ಹ್ಮ್ ಅದಕ್ಕೆ ಬಿಟ್ಟೇನ್ರಿ ಮಾಲಕ್ಕ ಸುಮ್ನೆ ಬಿ
ಹ್ಮ್ ಹ್ಮ್ ಮ ಮ್ಯಾತ್ಸ್ ದ್ರೆ ಹೇಳಿ ಫಿಸಿಕ್ಸ್ ಫಿಸಿಕ್ಸ್ ಪಟಪ ಸಾವ್ ಮಾಡ್ ಹಾಕ್ತಬ ಮಾಡ ಕನ್ನದ ಅಷ್ಟೇ ನಮಲ್ಲಿೋದಾರ ಏನಂತಾರ
ಹೇಳಕ್ಕಗಲ್ಲ ಅವರು ಕೊಟ್ರ ಕೊಡ್ತಾರೆ ಪ ಯುಸಿದ ಫಿಸಿಕ್ಸ್ ಬಂದಗೆಸ ಮೆಡಿಕಲ್ ಮಾಡ್ಯ ನಾನ
ಹ ಭೈ ಅದೇ ನೆ ನಾನು ಶಾಕ್ ಅದೇ ಅದು ಕೇಳಿ ಫಿಸಿಕ್ಸ್ ಬಂದನ ಟಾಪ್ ಬಂದಿದವ ಹಾ ಫಿಸಿಕ್ಸ್ ದಾಗ
ಹ ಆದ್ರ ಟಾಪ್ ಮಾಡಿ ಮೆಡಿಕಲ್ ಫೀಲ್ಡ್ಗೆ ಬಂದ ನಾನ
ನಿಂಗ ತಲ್ಲೇ ವಾ ಎ ಯ
ನಿದ್ದೆ ಎಷ್ಟ ಫಿಸಿಕ್ಸ್ ಎಷ್ಟು ಮಾಡಿ ಅದಕ್ಕೆ ನತ ನಾನ ್
ಎ ಟೈಪ್ ರನ್ನ
ಅವ್ನಿಗೆ ಹೊರ ಕಳಸ ಬೈ ಫಸ್ಟ್ ಮೆಡಿಕ ಫೀಲ್ಡ್ ನಿಂದ ಏನಾರ ಮಾಡ ಬೇರೆ ಕೋರ್ಸ್ ಮಾಡ್ಸಿದ್ರೆ ಅಲ್ಲ ಅದೇ ಬಿುಟ್ಟ ಸ್ವಲ್ಪ ಮಾಟ ಮಾತ್ರ ಮಾಡ್ಸಿರ್ತಾನ ಎಲ್ಲರ ಸ್ವಲ್ಪ್ ದೇವ್ರ ಕೇಳಮ್ಮ ಬೈ ಕಳ್ಗಸಿ ರೂಮ್ಡಕ್ ಮಾಡಮ್ಮನಿ ಫಸ್ಟ್
ಬೈ ಬಿಡು ಅಪ್ಪ ಇದೊಂದ ನೆಟ್ಟ ಮುಗಿಸತ ಕಡೆ ಒಂದ್ ನೆಟ್ ಮುಗಲ ನ
ಅದು ಮುಗಿದ ಮುಗಿತ ತೋರ ಮರ
ಇವತ್ತು ಡಾಕ್ಟರ್ ಸ್ರಂತನಗ ಯಾರಾರ ಸುಧಾರಣ ಅರಿ ಇಲ್ಲಲ್ಲ
ಹಾ ಹಾ ಹೌದು
ಡಾಕ್ಟರ್ ಸ್ದೆ
ಹಾ ಹೌದು
ಆ ಸರ ದರೆ ಅಕ್ಕ ಕಶಳ ಅರಲ್ಲ ಹ್ಯಾಪಿ ಕ್ಟಡ
ಹ್ಮ್ ಹ್ಮ ಹ್ಮ್
ಅ ನ ಯಾರ ಹ
ಅವ ರ ಅಕ್ಕಪರಿಚಾರ ಸುರೇಂದ್ರ ರ
ಮತ್ತ ಐಸ್ಕ್ರೂಲ್ ಮ ಆಐಕಿನ ಒಂದೇ ಒಂದೇ ಒಂದ ಇ ಸ್ಕೂಲಲ್ಲ
ಹ್ಮ್ ಅವ್ರ ಇಬ್ರು ಸೇಮ್ ಕ್ಲಾಸ್ ಅನ ಅವರು ಸೇಮ್ ಕ್ಲಾಸ್ ಅನ ಸೀನಿಯರ್ ಇದ್ರಾನ
ಇಲ್ಲ ಇಲ್ಲ ಸೇಮ್ ಕ್ಲಾಸ್ ಅವರಿಬ್ರು
ಸೇಮ ಕ್ಲಸ್ ಆನು
ಅವ್ ರೊಕ್ಕರ್ದ ಅವ್ರಕ್ತಿಂದ ಸ್ವಲ್ಪ ಒಂದ್ ಎರಡು ಒಂದ್ ವರ್ಷ ಎ ಲೇಟ್ ಆಗತದ ಇಬ್ರಸ್ ಒಂದೇ ಒಂದೆ
ಅವ್ರೂನು ಮೆಡಿಕಲ್ ಫೀಲ್ಡ್ ದಾಗದಾರೇನು?
ಅ ಆಕೀನು ಒಂದ್ ವರ್ಷ ಲ ಲಾಂಡ್ರನ್ ಮುಗ್ದಿದ ಬಿ ಬಿ ಎಂ ಎಸ್ ಆಗ್ಯದೇನ?
ಅಲ್ಲೋ ನೀ ಮಾಡಿದ್ದು ಗೊತ್ತದೇನೋ ಅವ್ಳಿಗಿ?
ಹಾಂ ಗೊತ್ತದ ಎಲ್ಲ ಪರಿಚಾರ ಮಾಡ್
ಹ್ಮ್ ಹ್ಮ್
ಆ ನನಗ ಅರ ಅರ ಅರಾಜ್ ಜಗ
ಹ್ಮ್ ಹ್ಮ್ ಸುರೇಂದ್ರ್ ಇದ್ದಿಲೇನು ಅವಾಗ?
ಇಲ್ಲಿ
ಸುರೇಂದ್ರ್ ಸಿ ಬಿ ಎಸ್ ಇದ್ದಾನೆ ಅವ್ರ್ ಅಕ್ಕ ಇದ್ ಇದ್ದಾಳೇನು ಸ್ಟೇಟ್
ಸುರೇಂದ್ರ್ ಇಲ್ದ ಅವ್ರ್ ಅಕ್ಕ ಇಸ್ಟ್ ಸ್ಟೇಟ್ ಇದ್ಲ. ಬೇಸಿಗೆ ಅವ್ರ್ ಮಮ್ಮಿ ಆಕಿ ಅವ್ರಕ್
ಹ್ಮ್
ಏನಂದ್ರೆ ಸು ಸು
ತರರೊಮ್ಮೆ
ಹಾಂ ಹಾಂ ಹಾಂ
ಸತ್ಯಪ್ಪ ನಾನ ಇಲ್ಲಿಗ ನೋಯ್ವ ಸುಬೇದಾರ್ ಕೇರ್ ಮಲ್ಟಿ ಸ್ಪೆಷಾಲಟಿ ಹಾಸ್ಪಿಟಲ್
ಹಾಸ್ಪಿಟಲ್ ನಾಗ್ ಕುಂತು ಎಫ್ ಇದು ಎಫ್ ಎಂ ಹಾಕೊಂಡ ಡಾಕ್ಟರ್ ಎಸ್ ಆರ್ ರಾಮಣ್ ಗೌಡ ಡಾಕ್ ಸುಳ್ಯ ದಲ್ಲ?
ಇಷ್ಟ ಆಗ್ತ ಸೊ ಎಲ್ಲ ಹಾಕೊಂಡ್ ಕುತಾನ ಸ್ಟೋರಿ ಅವನ ಟೋದಾನ ಪೇಪರ
ಆಯ್ತ ಚಲೋ ಇರ್ಲಿ ಅಮ್ಮ ಚಲೋ ಕಲ್ತರಿ ಅಂತ ಹೇಳತಿಲ್ಲ.
ಅದೇ ಟಾಪರ್ ಸೇರಿ ಒಬ್ಬ ಎಲ್ಲರೂ
ಅವ ಇಂದು ನೋಡವ ಫೀಲ್ಡ್ ದ ಟಾಪರ ಇವ ಫಿಸಿಕ್ಸ್ ನಾಗ್ ಟಾಪರ?
ಬೈ ನೀ ಪುಣ್ಯ ಮಾಡಿದ್ ಎಲ್ಲ ಟಾಪರ್ಸಿಗ್ ನೀಟ್ಗೊಂಡಿದ್ಯಲ್ಲ ಸು
ಹಾಂ ಎಲ್ಲ ಟಾಪರ್ಸಿಗೆ ಇವ ಟಾಪರ್ ಈಗ.
ಆಯ್ತಾಯ್ತು ರೀ ಸರ್ ಹಚ್ತೀವ್ರಿ ಮತ್ರಿ ಸರ್.
ಇನ್ನೇನಂತೆ